ಹ ಹ ಕನೆಕ್ಟ್ ಆಯ್ತಾ ಇವಾಗ
ಹ ಅವವಾಗಲೇ ಕನೆಕ್ಟ್ ಆಗ್ಲಿಲ್ಲ ಇವಾಗ ಕನೆಕ್ಟ್ ಆಗೈತೆ
ಹಾ ಸರಿ ಸರಿ ಅಕ್ಕ
ಮತ್ತೆ ನಿಮ್ಮ್ ಮನೇಲಿ ಯಾರ್ಯಾರು ಇದ್ದೀರಾ
ನಮ್ಮನಲ್ಲ ನಾನು ನಮ್ಮಅಮ್ಮ ನಮ್ಮ್ ಸಿಸ್ಟರ್ ಒಬರು ಇದಾರೆ ನಮ್ಮ ಸಿಸ್ಟರ್ ಮಗಳಬ್ಳಿದ್ದಾರೆ
ಹ
ಹ ಇನ್ನಿಬ್ರು ಸಿಸ್ಟರ್ ಬೇರೆ ಕಡೆ ಮ್ಯಾರೇಜ್ ಆಗಿದ್ದಾರೆ ಹ ನಾವು ನಾಲ್ಕ್ ಜನ ಹೆಣ್ಮಾರ್
ಹಾ ಸ್ಟ್ರಾಂಗ್ ಹೆಣ ಮಕ್ಳೇ ಬೇಕು ಮನೆಗೆ
ಹ್ಮ ಹೆಣ್ಮಕ್ಳ ಬೇಕು ಈಗ್ ನಮ್ಮ ಅಪ್ಪ ರೀಸೆಂಟ್ ಆಗಿ ಈ ತ್ರೀ ಇಯರ್ಸ್ ಏನೋ ಆಯ್ತು ಡೆತ್ ಆಗಿ ನಾವು ಮ್ಯಾರೇಜ್ ಆಗುವಾಗ
ಹಾ ಹ ಹ್ಮ ಏನು ಮಾಡಬೇಕಲ್ಲ ನಾವು ಒಂದೆಲ್ಲ ಒಂದಿನ ಹೋಗ್ಲೇಬೇಕ
ಹೌದು ಅಂದ್ರೆ ಇವಾಗ ಈಗ ಈ ಡಯಾಲಿಸ್ ಮಾಡಸ್ಬೇಕು ಅಂದ್ರೆ ಎಷ್ಟೊಂದ ಕಷ್ಟ ಇರುತ್ತೆ ಅಯ್ಯಪ್ಪ ಅದನ್ನ ನೋಡಿ ನೋಡೇ ಸಾಕಾಗ್ಬಿಟ್ಟೈತೆ ನನಗಂತೂ ಹ್ಮ್ ನೀವ್ ಯಾವ್ದ್ರ ಬಗ್ಗೆ ಇದ್ ಮಾಡ್ತೀರಾ ಅದಕ್ಕ ನೀವ್ ನರ್ಸಿಂಗ್
ನರ್ಸಿಂಗ ಅಂದ್ರೆ ಎಲ್ಲಾ ರೀತಿನೂ ಇರುತ್ತೆ ನಮ್ಗೆ ಎಲ್ಲಾ ರೀತಿ ಟ್ರೀಟ್ಮೆಂಟ್ ಕೊಡ್ತೀವಿ ಬಟ್ ಅಂದ್ರೆ ನಾನನ್ ಇವಾಗ ಇರದಲ್ವಾ ಅಷ್ಟೊಂದು ಆದ್ರೆ ಎಕ್ಸ್ಪೀರಿಯನ್ಸ್ ತಗೊಂಡ್ಮೇಲೆ ಗೊತ್ತಾಗುತ್ತೆ ನನ್ಗೆ ಇನ್ನು ಹಸ್ಪಿಟಲ್ ಡ್ಯೂಟಿಗಳು ಕರೆಕ್ಟ್ ಆಗ ಮಾಡರಲ್ಲ ಅಲ್ವಾ ಸ್ವಲ್ಪ ತಿಳ್ಕೊಂಡಿರ್ತೀವಿ
ಹ್ಮ್ ಈಗ ಟ್ರೈನಿಂಗ್ಗಳು ಕಳಸ್ತಾ ಇರ್ತ ತರ ಎಲ್ಲ ನೀವು್ ಟ್ರೈನಿಂಗ್ ಗ್ ಹೋಗ್ತಿರ್ ಹ್ಮ್
ನಮ್ಗೆ ಸಮ್ಮುೈಜ ಅಂತ ಮಾಡೋ್ರೆ ಅದ್ರಲ್ಲಿ ಎರಡು ತಿಂಗಳು ಸ್ಿಂಗ್ ಹಾಕಿರ್ತಾರೆ ಅಂದ್ರೆ ಹಾಸ್ಪಿಟಲ್ ಡೂಟಿ ಇನ್ನ ಅಲ್ ನಮ್ಗೆ ಓದಕ್ಕೆ ತಯಾರಿ ಮಾಡ್ತಾ ಇರ್ತಾರೆ
ಕ್ಲಾಸ್ ಅಲ್ಲಿ
ಮೂರು ಕ್ಲಾಸ್ಲ್ಲಿ ಮದಲ್ಲ ಒನ್ ಇಯರ್ ಹಗಿತ್ತು ಇವಾಗ ಡಿವೈಡ್ ಮಾಡ್ಬಿಟ್ಟಿದ್ದಾರೆ ಸಿಕ್ಸ್ ಸಿಕ್ಸ್ ಮಂತ್ಸ್ ಅಂತ
ಹ್ಮ್
ಒನ್ ಇಯರ್ ಆಗಿದ್ರೆ ಒಂದು್ ಏಟ್ಸ್ ಇಲ್ಲ ನೈನ್ ಸಬ್ಜೆಕ್ಟ್ ಇತ್ತು ಸಿ ಮತ್ ಮಾಡ್ರ ಅದಗೆ ಸಿಕ್ಸ್ ಮಂತ್ ಫೋರ್ ಸಬ್ಜೆಕ್ಟ್ ಇನ್ ಸಿಕ್ಸ್ ಮಂತ್ ಫೋರ್ ಸಬ್ಜೆಕ್ಟ್ ಆತರ ಮಾಡಿದ್ದಾರೆ
ಹ್ಮ್ ಅಲ್ಲಿ ನೀವ ನೀವು ಓದ್ತಿರಾ ಕಾಲೇಜ ಎಲ್ಲ ಎಜುಕೇಶನ್ ಎಲ್ಲ ಚೆನ್ನಾಗ ಐತೆ ಅಲ್ಲಕ್ಕ
ಹ್ಮ್ ಚೆನ್ನಾಗೈತೆ ನಮ್ದು ಬಂದು ಮಕ್ಳ ಹಾಸ್ಪಿಟ್ಲು ಮಕ್ಳ ಟ್ರೀಟ್ಮೆಂಟ್ ಕೊಡ್ತೀನಿ ಮಕ್ಕಳ್ದ ನ ಪ್ರಾಬ್ಲಮ್ ಇದ್ೆ ಹಾ
ಈಗ್ ಬರ್ತಗೈತ್ತಲ್ಲ ಬೇಬಿ
ಹಾ ಬೇಬಿಯಿಂದ ಹದ್ಿನೆಂಟು ವರ್ಷದ ಮಕ್ಕಳ ಗಂಟನ ನಾವವು ಟ್ರೀಟ್ಮೆಂಟ್ ಕೊಡ್ತೀವಿ ಯಾಂದ್ರೆ ದೊಡ್ಡವ್ರಗೆಲ್ಲ ನಾವು ಟ್ರೀಟ್ಮೆಂಟ್ ಕೊಡಲ್ಲ ಚಕ್ ಮಾಡ ಕ್ಲಾಸ್ಪಟ್ಲಲ್ಲ
ಹಾ ಹಾ ಸರಿ ಸರಿ ಅ ಅದೇ ನಮ್ದು ಈಗ ಹದ್ನೈದ ದಿನ ಆಯ್ತ ಅಷ್ಟೇ ಬೇಬಿಯಗಿ ನಾವು ಇಲ್ಲಿ ನಗರದಲ್ಲಿ ಇದ್ದಿದ್ದಿದ್ದೆ ಎಷ್ಟ್ ದಿನ ಒಂದ್ ವಾರ ಇದ್ವಿ ನಾವುನು ನಗರದಲ್ಲಿ ಕಫಾ ಬೇರೆ ಆಗ್ಬಿಟ್ಟಿತ್ತೆ ನನ್ಗೆ ಅದ್ರಿಂದ ಮತ್ತ ಅಲ್ಲಿ ಹೋಗಿ ಅಲ್ಲೇ ಹಾಸ್ಪಿಟ್ಲ್ಲ್ಲಿ ಅಲ್ಲೇ ಒಂದ್ ವಾರ ಹದ್ನೈದು ದಿವ್ಸ ಇದ್ವಿ
ಹಾ
ಹ್ಮ ಬೇಬಿಸಸ್ಗೆಲ್ಲ ಇಂಜೆಕ್ಷನ್ ಮಾಡ್ಬೇಕು ಅಂದ್ರೆ ಕಷ್ಟ ಅಲ್ಲಕ್ಕ
ಹ್ಮ್ ಕಷ್ಟ ವೇನೆಲ್ಲ ಸಿಗಲ್ಲ ಪಾಪತಾ ಇರ್ತವೆ ನಾವೇ ಕಷ್ಟ ಪಪ ಮಕ್ಕಳ ತುಂಬಾ ಕಷ್ಟಗಳುು ಬರುತ್ತೆ ಅಂದ್ರೆ ನಮ್ದು ಮಕ್ಕಳಟ್ ಅಂತ ಇನ್ನ ಕೊಟ್ಟಿಲ್ಲ ಬಟ್ ವಯನ ಆಗ್ತಿವಲ್ಲ ಕೈಗೆ
ಹ್ಮ್
ವಿ ಅಷ್ಟೇನೆ ಇನ್ನು ಎಲ್ಲ ಕೊಡ್ಸಿಲ್ಲ ನಮ್ಗೆ ಮಕ್ಳು ಸ್ವಲ್ಪ ಸೆನ್ಸಿಟಿವಿವ್ಲ್ಲ
ಹಾ ಹೌದೌದು
ಹ್ಮ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೋಳ ತನಕ ಬೇಡ ಐವಿಗ್ ಏನ್ ಟೈವ್ ಇಂಜೆಕ್ಷನ್ ಮಾತ್ರ ಹಾಕ್ಸ್ತಾ ಇದ್ರು
ಹ್ಮ್ ಇವಾಗ ನೀವು ಕ್ಲಾಸಲ್ಲಿ ಪಿ ಜಿಲಿ ಇದಿದ್ದೀರಾ ಮಾ ಕ್ಲಸ್ಲ್ಲಿ ಹೋಗ್ತಿದ್ದೀರಕ್ಕ
ಇವಾಗ ನಾನ್ ಪಿ ಜಿ ಅಲ್ಲ ಇದೀನಿ ನಮ್ಗೆ ಸ್ಟಡಿ ಅಲ್ಲಿ ಡಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಮಂತ್ ಎಕ್ಸಾಮ್ ಆಯತಲ್ಲ
ಹ್ಮ್
ಜಲ್ಲ ಇದಿದ್ದೀನಿ ಇವತ್ತು ಹೋಗಿಲ್ಲ ಕ ಅದಕ್ಕೆ ಬೇಗ ಇಲ್ಲಾಂದ್ರೆ ನನ್ ಬರದೆೇ ಐದುವರೆ
ಹಾ ಸರಿ ಸರಿ
ಪಿ ಜಿಗೆ
ಹ್ಮ್
ಹ್ಮ್
ನೀವ ಹೇಳಿ ಹಾಸ್ಪೆಟ್ಲ್ ಬಗ್ಗೆ ಯಾವ್ತರ ಇರುತ್ತೆ ಯಾವ್ತರ ಟ್ರೀಟ್ ಮಾಡ್ತೀರಾ ಅದ್ರ ಬಗ್ಗೆ ಎಲ್ಲ ತಿಳ್ಕ ನ
ಹ್ಮ ಚೆನ್ನಾಗಿ ಟ್ರೀಟ್ಮೆಂಟ್ ಚೆನ್ನಾಗ್ ಕೊಡ್ತಾರೆ ನಿಮ್ಗೆ ಹೇಳ್ಬೇಕು ಅಂದ್ರೆ ಇವಾಗ ನೀವು ಪಾಪವಾಗಿದ್ದ ಅಲ್ವಾ ಚೆನ್ನಾಗ ಇಜಡ್ ಮೈಂಟೈನ್ ಮಾಡಿ ಹ ಫುಡ್ ಆ ಅಂದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗ್ ತಗೊಳ್ಳಿ ಮತ್ತೆ ಫ್ರೂಟ್ಸು ಚೆನ್ನಾಗ್ ತಗೊಳ್ಳಿ ಮತ್ತೆ ತರಕಾರಿಗಳು ಮತ್ತೆ ಮೊಳಕೆ ಕಾಳುಗಳು ಬರುತ್ತಲ್ಲ ಅದ ಮೊ ಜಾಸ್ತಿ ಮೊಳಕೆ ಕಾಳಗಳೆಲ್ಲಾ ತಿನ್ಂತ ಇರಿ
ಹ್ಮ್
ಹ್ಮ್ ಪಾಪ ಸ್ವಲ್ಪ ಎನರ್ಜಿ ಸಿಗುತ್ತೆ ನಿಮ್ಮಿಂದನೇ ಅಲ್ವಾ ಅವ್ರಿಗೆ ಪಾಪಗೆ ಎನರ್ಜಿ ಸಿಗ್ಬೇಕು
ಹೌದೌದು
ಹ್ಮ್ ಒನ್ ಡೇಬಿಟ್ಟು ಒನ್ ಡೇ ಡೈಲಿ ಸ್ನಾನ ಮಾಡಿ
ಹ್ಮ
ಹೂ
ಹೂ
ಸ್ನಾನ ಮಾಡಿ ನೀವು ಹೈಜೀನ್ ಆಗಿ ್ರೆ ತಾನೆ ವಾಶ್್ರೂಮ್ಗೆ ಹೋಗಿದ್ ಬಂದ್ರುನು ಅಷ್ಟೇ ಔಟ್ ಸೈಡ್ ಎಲ್ಲಾರು ಹೋಗಿದ್ ಬಂದ್ರುನು ಅಷ್ಟ ಅಷ್ಟ ಹಂಡ್ ವಾಶ್ ಮಾಡ್ಬಿ ಪಾಪ ಟಚ್ ಮಾಡಿ ಇನ್ಫೆಕ್ಷನ್ ನಿಿಂದರಡ ತವ ಅಲ್ವಾ ನೀವೇ ಅಂತಲ್ಲ ನಿಮ್ಮ್ ಮನೇಲಿ ಯಾರೇ ಮುಟ್ಟಿದ್ರು ಅಷ್ಟೇನೆ ಪಾಪಗ ಫಸ್ಟ್ ನೀವು ಹ್ಯಾಂಡ್ ವಾಶ್ ಮಾಡಿ ಆಮೇಲ್ ಪಾಪನ್ ಮುಟ್ಬೇಕು
ಹ ಹೌದು ಸ್ನಾ ಈ ಸ್ನಾನ ಏನು ಪಾಪಗೂ ಬೇಬಿಗೂ ಮಾಡ್ ವಿ ನಾವು ದಿನಸ್ನಾನ ಎಏನ್ ಮಾಡ್ತೀವಿ ಹೈಜೀನ್ ನಗೆ ಇದೀವಿ ಅಂದ್ರೆ ಇವಾಗ ಸ್ವಲ್ಪ ಕೋಘ್ ಇತ್ ನನ್ಗೆ ಅದಕ್ಕೆ ಭಯ ಅಷ್ಟೆ
ಹೌದು ಆಾಸ್ಪೆಟ್ಲ್ ತೋರ್ಸ್ಕೊಳ್ಳಿ ಆ ಡಾಕ್ಟರ್ ಹೇಳಿದ್ರೆ ಅವರೇ ಟಾನಿಕ್ ಏನಾರು ಬರ್ಕೊಟ್ಟಿರ್ತಾರಲ್ಲ
ಹಾ ಬರ್ಕೊಟ್ಟಿದಿದ್ದಾರೆ ಅದೆಲ್ಲಾ ತಗೋತಾ ಇದ್ದೀನಿ ಅದು ಕಡಿಮೆ ಅಂದ್ರೆ ಅಷ್ಟೇ ಸಾಕ ಇವಾಗ ಈಗ ಅಲ್ಲಿ ಅಲ್ಲಿ ನಗರದ ಕಿಂತ ಇಲ್ಲಿ ಪರವಾಗಿಲ್ಲ ಈಗ ಮನೆಗ್ ಬಂದ್ಮೇಲಿ ಕಡಿಮೆ ಆಗೈತೆ
ಹೂ ಅಲ್ಲಿ ಮಕ್ಕಳ ಎಲ್ಲಾ ಇರ್ತಾರೆ ಎಲ್ಲಾರೂ ಇರ್ತಾರಲ್ಲ ಸ್ವಲ್ಪ ಇನ್ಫೆಕ್ಷನ್ ಇನ್ಫೆಕ್ಷನ್ ಆಗುತ್ತೆ
ಹೂ
ಹೂ ಅದ್ರಿಂದಾನೇ ಹಂಗ ಆಗ್ಬಿಡುತ್ತೆ ಏನು ಇಲ್ಲ ಸರಿ ಆಾಗುತ್ತೆ ಸಿಕ್ಸ್ ಮಂತ್ಸ್ ತನಕ ಫೀಡಿಂಗ್ ಮಾಡಿ ಏನು ತಿನ್ಸಕ್ ಹೋಗ್ಬೇಡಿ ನೀರ್ನು ಸಹ ಕುಡಿಸಬೇಡಿ ಪಾಪುಗೆ
ಹೂ
ಮ ಆದ್ಮೇಲ್ ಬೇಕಿದ್ರೆ ಸ್ನ್ಯಾಕ್ ಮಾಡ ಸೀದು ಫ್ರೂಟ್ಸ್ ಬರುತ್ತಲ್ಲ ಆಪಲ್ ಇನ್ನೆಲ್ಲಾ ಬನಾನ ಅದನ್ನೆಲ್ಲ ಸ್ನಾಯಕ್ಸ್ ಮಾಡಿ ತಿನ್ಸಿ ಒಟ್ ನಲ್ ಸಿಕ್ಸ್ ಮಂತ್ ತನಕ ಏನು ಕೊಡಕ್ ಹೋಗ್ಬೇಡಿ ೀಡಿಂಗ್ ಹೊಂದ್ಬಿಟ್ಟು ಇನ್ನೇನು ಮಾಡ್ಸಾಕ್ ಹೋಗ್ಬೇಡಿ
ಹೂ ಸರಿ ಸರಿ ಹೂ ಮತ್ತೆಅಕ್ಕ
ಹೇಳ್ಬೇಕು ನೀವೇ ಮತ್ತೆ ಏನೇನೋ ಇವಾಗ ಹುಟ್ಟು ತಕ್ಷಣ ಪಾಪಗೆ ಜೇನು ತುಪ್ಪ ಇದು ಸದಾ ಎಲ್ಲಾ ತಿನ್ನಿಸ್ತಾರೆ ಗೊತ್ತಾ ಅದೆಲ್ಲಾ ಏನ ತಿನ್ಸಕ್ ಹೋಗಬಾರ್ದು ಮಕ್ಳಿಗೆ ಹೇಳ್ಬೇಕು ಅಂದ್ರೆ ನಮ್ಮಿಂದಾನೇ ನಾವೇ ಹೂ ನಮ್ಮನ್ ಅಂದ್ರೆ ಹಳ್ಳಿ ಸೈಡ್ಗಳಗಳಲ್ಲಿ ಗೊತ್ತತಾನೆ ಹೆಂಗೆ ಅಲ್ವಾ ಮಾಡೋದು ದೇವಸ್ಥಾನಕ್ಕೆ ಹೋಗಿದ್ದೀನಿ ಪ್ರಸಾಸಾದ ಹಾ ತಿನ್ಸಿ ಪಾಪುಗೆ ಜೇನುತುಪ್ಪ ತಿನ್ಸಿ ಅಂತೆ ಎಲ್ಲ ಕೊಡ್ತಾರಲ್ವಾ ಹೂ ಅದಕ್ಕೆದನ್ನಲ್ಲ ಮಾಡ್ಬಾರ್ದು
ಹ್ಮ್ ಆತರ ಏನ್ ಕೊಡ್ಸತಿಿಲ್ಲ ಹೌ ಪಾಪಗೆ ಫಸ್ಟ್ ಬೇಬಿ ನಂದು ಹಿಂಗೆ ಅ ಫಸ್ಟ್ ಬೇಬಿ ಹಂಗೆ ಹೆಂಗ ಆಯ್ತು ಅಂದ್ರೆ ಹ ನಾರ್ಮಲ್ ಡೆಲಿವರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೊೊಳ್ಳೆಗಾಲದಲ್ಲಿ ಪಾಪು ಬುಸುರುಗಟ್ಟಿ ಅದು ಇದಾಗೋಯ್ತು ಮೈಸೂರಲ್ಲಿ ಚ ಕಂಬ ಹಾಸ್ಪಿಟ್ಲ್ ಅಲ್ಲಿ ಒಂದ್ ವಾರ ಇಟ್ಕೊಂಡಿದ್ರು ಅದು ಐಸಿಯು ಇತ್ತ ಅದಕ್ಕೆ ಈಗ ಸರಿ ಫುಲ್ಲು ಭಯ ಬಿದೋಗಿದ್ವಿ ನಾನುನು ಅದಕ್ಕೆ ಸರಿ ನಗರಲ್ಲೋಗಿ ನಾರ್ಮಲ್ ಸೀನ್ ಏನ್ ಮಾಡಿಸಕೊಡಿ ಅಂತ ಕೇಳಿದ್ದೆ ನಾನು
ಹಾ
ಈ ಸರಿ ಏನ್ ಮಾಡಲ್ಲ ನಾರ್ಮಲ್ ಆಗೈತಲ್ಲ ಅಂದಬಿಟ್ಟು ನಾರ್ಮಲ್ ಮಾಡ್ಸುದ್ರಿ ಈ ಸರಿನು ಅದಕ್ಕೆ ಆಾವ ಬೇಬಿ ಹಂಗ ಐತಲ್ಲ ಅಂತ ಫುಲ್ಲು ಭಯ ನನ್ಗೆ ಈ ಬೇಬಿ ನಾ ತುಂಬಾ ಕೇರ್ಫುಲ್ ಆಗಿ ನೋಡ್ಕತಾ ಇದ್ದೀನಿ
ನಾರ್ಮಲ್ ಡೆಲಿವರಿನೇ ಬೆಟರ್ ಸಜನರ ಆದ್ರೆ ಬಾಡಿ ಎಲ್ಲ ಪೈನ್ ಬರುತ್ತ ಮತ್ತೆ ಇಂಜೆಕ್ಷನ್ ಎಲ್ಲ ಹಾಕಿರ್ತಾರಲ್ಲಾ ಅದೆಲ್ಲಾ ಪೇನ್ ಬರುತ್ತೆ
ಹ್ಮ್
ಹ್ಮ್ ನಾರ್ಮಲ್ ಆದ್ರೆ ಒಂದ್ ಸ್ವಲ್ಪ ಹೊಲ್ಪೇಸ ತಗೋಬಹದು ಅಂದ್ರೆ ಭಯ ಆಗುತ್ತೆ ಆದ್ರೆ ಏನ್ ಮಾಡೋದು ನಾರ್ಮಲ್ ಬೆಟ್ಟರು ಹೇಳ್ಬೇಕು ಅಂದ್ರೆ
ಹೂವದ್ ಸರಿ ಏನಾಯ್ತು ಅಂದ್ರೆ ಕೊಳ್ಳೆಗಾಲದಲ್ಲಿ ನಾರ್ಮಲ್ ಮಾಡ್ಸ್ತೀನಿ ಅಂತ ಹೇಳ್ಬಿಟ್ಟು ಮಗು ವೇ್ಟಟ್ ಜಾಸ್ತಿ ಇತ್ತು ಅಂತ ಹೇಬಿಟ್ಟು ಫುಲ್ ಎಲ್ಲಾ ನರ್ಸ್ಗಳೆಲ್ಲ ಸೇರಿ ಪುಷ್ ಮಾಡಿದ್ರ ಪಾಪ ಉಸಿರುಗಡ್ತಂಗ ಆಗೋಗಿತ್ತು ಅದು ಉಸಿರುಗಡ್ತ ತಂಗಾಗಿ ಪಾಪ ಹೊತ್ತಲ್ಲ ಓದ್ಸರಿ ಒಂದ್ ವಾರಐ ಲ್ಲ ಇಟ್ಟಿದ್ರೆ ಚೆಲ್ವಾಂಬ ಹಸ್ಪಿಟಲ್ ಅಲ್ಲಿ ಮೈಸೂರಲ್ಲಿ ಆದ್ರೂ ಡಿಲಿಲ್ಲ ಅದಕ್ಕೆ ಅ ನನ್ಗೆ ಈ ಸರಿ ಭಯ ಆಗೋಗಿತ್ತು ಆಹ ಬೇಡ ಈ ಸರಿ ಪಷನ ಪಾಪೂನು ಬಾಯ ಈ ಪಾಪೂನು ಬಾಯಯ
ಹೌದಾ ಬಿಡಿ ಪರವಾಗಿಲ್ಲ ಏನ್ ಮಾಡಕ್ಗುತ್ತೆ
ಹ್ಮ ನಾನು ಫುಲ್ ಭಯ ಅದಿಕ್ಕೆ ಕ ಈ ಸರಿ ಏನು ಮಾಡ್ತಿಲ್ಲ ಅವನ್ಗೆ ತುಂಬಾ ಸೆನ್ಸಿಟಿವ್ ಆಗಿ ನೋಡ್ಕ ಸೈಿವ ಅವನ್ನ
ಹೌದೌದು ಸ್ವಲ್ಪ ಬೆಚ್ಚನಾಗಡಿ ಯಾಕಂದ್ರೆ ಇವಕ್ಕ ಒಂದ್ ಸ್ವಲ್ಪ ಕೋಲ್ಡ್ ಅಲ್ವಾ ಅದಕ್ಕೆೆ
ಹ ಸೌದ
ಮಕ್ಕಳಲ್ಲ ಬಿಟ್ಬಿಟ್ಟು ಅಲ್ಲಿ ಇಲ್ಲಿ ಹೋಗಕ್ ಹೋಗ್ಬಿಡಿ ಔಟ್ಸೈಡ್ ಮಲ್ಗಿದಾನೆ ಅ ಬಿಬಿಟ್ಟು ಬಿಟ್ಬಟ್ಟು ಹೋಗ್ಬೇಡಿ
ಹ್ಮ್ ಎಲ್ಲೂ ಹೋಗಲ್ಲ ಮನೇಲ್ಲೇ ಇರ್ತೀವಲ್ಲ ಹ್ಮ್ ನಾವ್ ಎಲ್ಲಾದ್ರೂ ವಾಶ್ರೂಮ್ಗೆ ಹೋಗ್ಬೇಕು ಅಂದ್ೂನು ನಮ್ಮ್ ಅಕ್ಕ ಯಾರಾದ್ರು ಇರ್ತಾರಲ್ಲ ಅವ್ರ ಇರ್ತಾರೆ ಹ್ಮ್
ಮೊಳಕೆಕಾಳು ಇದು ಏನು ಸೊಪ್ಪಕ ಬರ್ತಾವಲ್ಲ ಅದೆಲ್ಲಾ ಜಾಸ್ತಿ ತಿನ್ನಿ
ಸರಿ ಸರಿ
ಮತ್ತೆ ಇನ್ನೇನು
ಹ್ಮ ಮತ್ತೆ ಏನಿಲ್ಲಾಕ ಹೇಳ್ಬೇಕು ನೀ ಬನೆ್ಮ ಏನ್ ಇರಲ್ಲ
ಹ್ಮ್್ಮ
ನೀಏನ್ ಹೇಳಕ್ೈ್ತದೆ